ಹಲೋ ಹಲೋ ಯುವನ್ ಹಲೋ ಯವನಸ್ ಅವರ್ ಏನ್ನ್ನ ಮಾಡ್ತಾ ಇದೀರಾ?
ಏನಿಲ್ಲ ಜಸ್ಟ್ ಊಟ ಮಾಡಿ ಬಂದಿನಿ ನಿಂದು ಊಟ ಆಯ್ತಾ ಕಾಶಿ?
ಕೆವಲಾ ಇವನ್ ನಿನ್ನೆ ಇವಾಗ ತಾನೇ ಊಟ ಮಾಡ್ಕೊಂಡ ಬಂದಿದ್ದೀರಾ ನಂದು ಇವಾಗ ತಾನೇ ಇವಾಗ ತಾನೇ ಊಟ ಮಾಡ್ಕೊಂಡ್ ಬಂದೆ ಒಳ್ಳೆದ ಒಳ್ಳೆಯ ತರಹ ಭೋಜನವಿತ್ತು. ಭೋಜನದಲ್ಲಿ ಸಿಹಿ ತಿಂಡಿ ರೊಟ್ಟಿ ಪಲ್ಲಿ ಅನ್ನ ಸಾಂಬಾರು
ಸಿಹಿ ತಿಂಡಿ ಜಾಸ್ತಿ ತಿನ್ಬಾರ್ದು ಸಿಹಿ ತಿಂಡಿ ಜಾಸ್ತಿ ತಿನ್ನ ತಿನ್ನೋದ್ರಿಂದ ಆ ಆರೋಗ್ಯವನ್ನು. ನಾವು ಕಾಪಾಡಕೊಳ್ಳದ ಆಗದಿಲ್ಲ ಹೌದೌದು.
ಏಕೆಂದ್ರೆ ಸಿಹಿ ತಿಂಡಿನಲ್ಲಿ ಬಹಳ ಫ್ಯಾಟ್ ಕಂಟೆಂಟ್ ಇರುತ್ತೆ ಅಂದ್ರೆ ಕೊಬ್ಬಿನ ಅಂಶ ಬಹಳ ಇರುತ್ತೆ. ಕೊಬ್ಬಿನ ಅಂಶ ನಮ್ಮ ದೇಹದಲ್ಲಿ ಸಂಗ್ರಹವಾಗಿ ನಮ್ಮ ಬಾಡ ನಮ್ಮ ದೇಹದ. ಸ್ಥಿರಾವತಿ ಕೆಟ್ಟೋಗುತ್ತದೆ ನಮ್ಮ ನಮ್ ದೇಹ ಒಂ ತರ ಬೇರೆ ತರ ಕಾಣುತ್ತದೆ. ಹಂಗಾಗಿ ಸಿಹಿ ಪ ಪದಾರ್ಥಗಳು ತಿನ್ಬೇಕು ಬಾಳ ತಿನ್ಬಾರ್ದು.
ತಿನ್ನು ತಿಂದ್ರ ನಡೀತ ಅಲ. ವಾತಕರಣ ಅಲ್ಲ ಅದು ಸಿಹಿ ತಿಂಡಿತ್ತಿನ ಎಷ್ಟ್ ತ ತಿಂತಿ ತಿನ್ನು. ದಿನ ಸೊಪು ಅಡ್ಡಾಡೋದಿಂದ ಓಡೋದಿಂದ. ಸ್ವಪ ಏನನ ಚಟುವಟಿಕೆ ಮಾಡಿದ್ರ ಅದೆ ಎಲ್ಲ ಹೋಗ್ಬಿಡ್ತ. ಹಾ ಎಲ್ಲ ಆ ಹ್ಬಟ್ ನಿಜ ಆದಲ್ಲ ನಮ್ಮ ಮಾತ್ನಲ್ಲಿ.
ಹ ನಿಮ್ ಮಾತ್ಲ್ಲಿ ಅಂದ. ಹ ನೂರು ಪ ನೂರರಷ್ಟು ನೂರ ಶತಕದಷ್ಟು ನಿಜವಿದೆ. ಮತ್ತೆ ನಿಮ್ಮ ಕಡೆ ವಾತಾವರಣ.
ವಾತಾವರ್ರಣ ಮಸ್ತ್ ಮಸ್ತ್ ಆಗಿದೆ. ಮುಂಗ ಮುಂಗಾರು ವಸವಾನ ನಡೆಯಕಟ್ಟಿದೆ ಏನು ಹೇಳಕು ಪಡೋದಿಲ್ಲ. ಮಳಿ ಅಷ್ಟೇ ಇಲ್ಲ ಏನ್ ಮಾಡ್ತತಿ ಲಾವಸ್ ಆಗ ಬಿತ್ ಬಿಟ್ಟ. ಟಿವ ಬಿತ್ತಿದ್ೂನು ಮಳಿ ಬರಲ್ ಹೊಲ್ದಲ್ಲಿ ಜಾಸ್ತಿ ಲಾಸ್ ಆಗ್ತ.
ನಮ ನಮ್ಮ ಕಡೆ ನಮ್ಮ ನಮ್ಮ ಸೈಡ್ ನಮ್ಮ ಕಡೆ ಗುಣ. ಸೇಮ್ ನ ನಿಮ್ಮಂತೇ ನಮ್ಗೆ ದೃಶ್ಯ ಕಂಡ ಹೇಗೆ. ಆದರೆ ಬೆಳೆಗಳು ಮಳೆ ಇಲ್ಲಾರದ ಕಾರಣ ಕ ಚೆನ್ನಾಗಿ ನಾಟಿಲ್ಲವು. ಉಳಿಮೆ ಹಾಗಿಿಲ್ಲ. ಅವು ಮತ್ತೆ ಅವುಗಳ ಬೇರುಗಳು ಕರೆಕ್ಟ್ ನಾಟ್ಕೊಂಡಿಲ್ಲ ಅವು ಬೀಜಗಳು ಅಲ್ಲೇ ಭೂಮಿಯಲ್ಲಿ.
ೂಲ್ಲಿ ಹೌದೌ ನಿ ನಿಮ . ಬೋರನ ನೀರಿನ ವ್ಯವಸ್ಥೆತೆ ಇರಬಹುದು ಕೆನಾಲ್ ಕೆನಾಲ್.
ಹಾ ನಮ್ಮ ನಮ್ಮ ಊರಿನಲ್ಲಿ ಕಾ ಕಾ ಕಾಲುವೆ ನೀರಿನ ವ್ಯವಸ್ಥೆ ಇದೆ.
ನಮ್ನಲ್ಲಿ ಕಾಲುವೆ ಇಲ್ಲ ಬೋರ್ವೆಲ್ ಇಲ್ಲ ಏನು ಇಲ್ಲ ನಮ್ ಪರಿಸ್ಥಿತಿ ಹೆಂಗ ಆಗ್ಬಹದು. ಮಳೆ ಮೇಲೆ ಪೂರ್ತಿ ಇದಾಗಬಿಟ್ಟೀವಿ.
ಅಂದ್ರೆ ನಿಮ್ ಸೈಡ್. ನಿಮ್ಸೈಡು ಕೊಳವೆ ಬಾ ಕೊಳವೆ ಬಾವಿ ಮತ್ತೆ ಬೋರ್ವೆಲ್ಲ. ಇಲ್ಲ ಅಂತ ಅರ್ಥ ಆಯ್ತು.
ಏ ಏನೇನಿಲ್ಲ ಪೂರ್ಣವಾಗಿ ಮಡಿ ಮೇಲೆ. ಹಹ ನಿರಂತರವ ಅವಲಂಬಿತವಾಗಿದೆ.
ಹಾ ನಮ್ಮ ನಮ್ಮ ನಮ್ಮ ಕಡೆ. ನಮ್ಮ ಕಡೆ ಕಾಲುವೆಗಳಿವೆ.
ಕಾಲುವೆ ಇದೆ ಅದ್ರಲ್ಲಿ ಈಜ ಆರ್ತೀರಾ ಕಾಲುವೆಲ್ಲಿ ಒಮ್ಮೆನ. ಈಸಡಿದ್ರಾ.
ನಾವು ನಮ್ಮ ಕಾಲುವದಲ್ಲಿ ಬಹಳ ಸರಿ ಈಸಾಡಿದ್ದೇವೆ ಒಳ್ಳೆಯ ಅನುಭವ ಅನುಭವ ಉಂಟಾಗುತ್ತದೆ ನೀವು. ಕಾಲುವೆ ನಿಮಗೆ ಈಸು ಬರುತ್ತದೆ.
ಬರ್ತದೆ ಸಂಪೂರ್ಣ ಬರದಿಲ್ಲ ಸ್ವಲ್ಪ ಸ್ವಲ್ಪ. ಅಂದ್ರೆ ದೊಡ್ಡ ಕಾಲ ಮೇಲೆಲ್ಲಿ ಈಸ ಅಡ ಇಲ್ಲ ಇ. ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸಣ್ಣ ಸಣ್ಣ ಕಾಲ್ವೆಗಳಲ್ಲಿ ಈ ಸಡಿದ್ದೀವೆ. ಸವಪ ಮಂದ ಪ್ರಾಣ ಹೋತ ಅಂತೆ ಆ ಲೆಕ್ಕಕ್ಕ ಅಂಜಿ. ಜಾಸ್ತಿ ಈ ಸಡಕ್ ಹೋಗಲ್ಲ ದೊಡ್ಡಕಿನಡಿ ನಿಮ್ಗೆ ಗೊತ್ತಿರ್ಬೋುದು ಪ್ರಾಣ ಎಂತ ಹೋಗ. ಅೇ
ಅವ ಅವಘಡ ದೊಡ್ಡ ಅವಘಡ ಸಂಭವಿಸುತ್ತದೆ. ಎನಾದರೂ ನಮ್ಮ ಕಡೆಯಿಂದ ತೊಂದರೆ ಆದರೆ ದೊಡ್ಡ ಅವಘಡ ಸಂಭವಿಸುತ್ತದೆ. ಹಾಗಾಗಿ ನಾವು ಕಾಲುವೆಗಳಲ್ಲಿ ಈಸಾಡಬೇಕಾದ್ರೆ ಒಳ್ಳೆಯ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು. ಯಾಕಂದ್ರೆ ಅವು ಕಾಲುವೆ ನೀರುಗಳು ಬಹಳ ವೇಗದಿಂದ ಅ ಆ ಅರಿವಾಗ ಈಗ ನಾವು ಏನು ನಮ್ಮ ನಿರ್ಲಕ್ಷ್ಯವನ್ನು ಕಳೆದುಕೊಂಡರೆ ಬಹಳ ತೊಂದರ ಆಗುತ್ತದೆ ನಮಗೆ.
ಹೌದೌದು, ಕಾಲುವೆದಲ್ಲಿ ಬರೀ ಈಸ ಆಡ್ತೀರಾ ಮೀನ ಗೀನ ಇಡತೀರಾ ಒಂದ್ಸಕ ನಾನು ಇಲ್ಲ ಮೀನು ಹಿಡಿಯಲು ಬರ್ತದೆ ಇಲ್ಲ
ಹ್ಮ್, ಕಾಲುವೆಗಳಲ್ಲಿ ಈಜಗುಣ ಈಜಾಡ್ತೇವೆ. ಮತ್ತೆ ಮೀನುಗಳನ್ನು ಹಿಡಿದು ನಾವು ಬಹಳ ತರಹದ ತಿಂಡಿ ತಿನಿಸು ಮಾಡ್ತೇವೆ. ಮತ್ತೆ ಮೀನ್ಗಳಲ್ಲಿ ಬಹಳ ತರಹದ ಪೋಷಕ ಅಂಶಗಳಿವೆ ಅವು ನಮ್ಮ ದೇಹಕ್ಕೆ ಕೆ ಬಹಳ ತರದಿಂದ ಸಹಾಯ ಮಾಡ್ತವೆ. ಹಾ ನಾವು ಹ ನಾನು ಮೀನ ತಿನ್ನುತ್ತೇನೆ.
ಮಾಂಸಹಾರಿ ಅಲ್ಲ ಅಂತ ಹೇಳ್ತರಿ ಸಸ್ಯಾಹಾರಿ ಅಂತರಿ ಅಂದ್ರೂನೂ ಮೀನ ತಿಂದ್ರಾ, ಮೀನನು ಮಾಂಸ ಅದು ತಿಂದ್ರ ಮಾಂಸಾಹಾರ ದಂಗ ಆತ್ತ ಸ್ವಲ್ಪ ಮಂದಿ ಸಸ್ಯಾಹಾರಿ ಅಂತ ಅಂತ ಹೇಳಿನು ಮೀನಾ ತಿಂತೀರಾ ಏನ್ ಲೆಕ್ಕ ಇದು ನಿಮ್ದು.
ನಾನು ಮಾಂಸಹಾರಿನೇ ನಾನು ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ಮಾಂಸವನ್ನು ಬಿಟ್ಟಿದ್ದೇನೆ ಅಷ್ಟೇ. ನಾನು ನಾನು ಹುಟ್ಟಿನಿಂದಲೂ ಮಾಮ್ಸಹಾರಿನೇ. ನಮ್ಮ ಆರೋಗ್ಯ ಸಮಸ್ಯೆಯಿಂದ ವ ವೈದ್ಯ ವೈದ್ಯರು ವೈದ್ಯರು ಏನು ಹೇಳಿದ್ದಾರೆಂದರೆ ಕೆಲವು ತಿಂಗಳುಗಳ ಸಮಯದ ಇ ನೀವು ಮಾಂಸವನ್ನು
ಹಾ, ಸರಿ ಸರಿ ಅದೋಗಲ್ಲಿ ಬಿಡಿ ಇದು ನೀವು ಮೀನು ಹಿಡಿದು ಹಿಡಿತಿದ್ರಲ್ಲ ಅದು ಏನ್ ಯೂಸ್ ಮಾಡ್ ಇದ್ರಿ ಎರೆಹುಳ ಯೂಸ್ ಮಾಡ್ತಿದ್ರ ಏನ ಹಿಟ್ಟಗಿಟ್ಟು ಯೂಸ್ ಮಾಡ್ತಿದ್ರಾ ಹಿಟ್ಟು ಸಜ್ಜೆ ಹಿಟ್ಟು, ಗೋಧಿ ಹಿಟ್ಟು
ನಾವು ಮೀನ್ ಹಿಡಿಯಲು ಹೋದಾಗ ಆಹಾ, ಎರೆಹುಳುಗಳನ್ನು ಬಹಳ- ಎರೆ ಹುಳಗಳ ಸಹಾಯದಿಂದ ನಾವು ಮೀನ್ಗಳನ್ನ ಹಿಡ್ತಿದೀವಿ. ಹೇಗೆಂದ್ರೆ ಎರೆಹುಳನ ಆ ಕೊಕ್ಕೆ ಇರುತ್ತಲ್ಲ ಕಬ್ ಕಬ್ಬಿಣದ ಕೊಕ್ಕೆಗೆ, ಆ ಕಬ್ಬಿಣದ ಕೊಕ್ಕೆಗೆ ಆ ಎರೆಹುಳ ಗಳನ್ನು ಸೇರಿಸಿ ಆದರೆ ಇವು ಅವುಗಳಿಗೆ ಸಣ್ಣ ಮೀನು ಸಣ್ಣ ಮೀನುಗಳು ಬೀಳತಿರದಿಲ್ಲ ದೊಡ್ಡ ಮೀನುಗಳು
ಏಯ್ ನೀವುಒಂದ್ಸತೆ ಎರೆಹುಳ ಬಿಟ್ಟು ಇದು ಗೋಧಿ ಹಿಟ್ಟು, ಅಲ್ಲಾ ಬಳ್ಳಳ್ಳಿ ಪೇಸ್ಟ್ ಎಣ್ಣೆ ಬಳ್ಳಳ್ಳಿ, ಅರಶಿಣ ಇದ ಹಾಕಿ ಮಿಕ್ಸ್ ಮಾಡಿ ಒಂದ್ ಹಿಟ್ಟು ಬರುತ್ತೆ ಐಟ್ಟು ಮೀನ್ ಇಡಕ ಕೆಬ್ಬಣ ಇಡ್ತದ ಕೊಂಡಿ ಅದಕ್ ಆಕಿ ನೋಡಿ ಮೀನಾ ಏನ್ ಜಬರದಸ್ತ್ ಸಿಕ್ತಾವ ಅಂದ್ರೆ ಅದ್ರ ಮೇಲೆ ರೆ ವೇಳಾನ ವೇಸ್ಟ್.
ಹೌದ ಹೌದು, ನಾನು ಆ ಆ ಹ ಜಾಲಿಯಿಂದ ಹಿಡದಿದ್ವಿ. ಅದರಲ್ಲಿ ಬಹಳ ತರಹದ ಹಾ ನಮ್ ಕಡೆ ಅದಕ್ಕೆ ಜಾಲಿ ಅಂತೇವಿ ಅಂದ್ರೆ ಅದ್ರಲ್ಲಿ ಪಲ್ ಪಲ್ ಇರುತ್ತಲ್ಲಾ ಅಂದ್ರೆ ತುತ್ತ ತೂತುಗಳು ಇರುತ್ತಲ್ಲ ಅದರಲ್ಲಿ ನಾವು ಸಣ್ಣ ಸಣ್ಣ ಮೀನುನ್ನ ಇಡ್ಬಹುದು ನಾವು ನದಿಗಳಿಗೆ ಈ ನದಿಗಳಿಗೆ ಹೋಗಿ ಮೀನುಗಳನ್ನು ಹಿ ಇಡಿಯ ಇಡಿಯುತ್ತೇವೆ ನದಿಗಳಲ್ಲಿ ದೊಡ್ಡ ದೊಡ್ ದೊಡ್ಡ ಬಲೆಯನ್ನ ಹಾಕ್ತೇವೆ ನಾವು. ದೊಡ್ಡ ಬಲೆಯಲ್ಲಿ ಹಾಕಿದಾಗ ಏನಿಲ್ಲಾಂದರೂ ಸಾವಿರದಿಂದ ಎರಡ್ ಸಾವಿರ ಬೇರೆ ಬೇರೆ ತರಹದ ಮೀನ್ಗಳು ಸಿಕ್ತಾವೆನಮ್ಗೆ.
ಸಣ್ಣವ್ರು ಇದ್ದಾಗ ಅಲ್ಲಿ. ಹಳ್ಳದಲ್ಲಿ ಸಿರೆ ಗಿರೆ ಬಟ್ಟಿ ಬಿಡಿದಿದ್ದು ಅದು. ತಂದು ಆ ಕಡೆ ಒಬ್ಬರು ಹುಡ್ಗ ಈ ಕಡೆ ಒಬ್ರು ಹಿಡ್ಗ ನೋಡಬಾಗ. ಇಟ್ಕುಕೊಂಡು ಹೊಡಿಯೋತರ ಮಾಡಿಲ್ಲ ಒಂದ್ಸಕಣ ಸಣಂತ ಇದ್ದಾಗ.
ಹಾ ನಾವು ಸಣ್ಣರ ಇದ್ದಾಗ ಬಹಳ ತರ ಆತರ ಮಾಡಿದ್ದೇವೆ ಹೇಗೆಂದ್ರೆ. ಆ ಕಡೆ ನಮ್ ನಮ್ಮ ನಮ್ಮ ಗೆಳೆಯರು ಮತ್ತೆ ನಾವು ಈಕಡೆ ಒಂದು ಹಳೆಯದಾದ ಸೀರೆಯನ್ನು ತೆಗೆದುಕೊಂಡು.
ಹಾ ಅಲ್ಲೇ ಅಲ್ಲೇ ಅಲ್ಲೇ ಅಲ್ಲೇ ಅಕ್ಕಪಕ್ಕ ಬಿದ್ದಿದ್ದು ಸೀರೆಗಳು ಅಲ್ಲ.
ಹಾ ಹಾ ಅಲ್ಲೆ ಅಕ್ಕಪಕ್ಕ.
ಸೀರೆಗಳು ತಾಬಾರ್ದವು. ಅವ್ ಯಾರನ್ ತೀರ್ಕೊಂಡ್ ಹಡ್ದ್ ಬಟ್ಟಿ ಇರ್ಬೋದು ನಂಗ್ ಇವಾಗ ರಿಫ್ರೆಶ್ ಆಗ್ತಿರ್ತ. ಸುಮ್ಮನೆ ತಂದು ಆಟ ಆಡಿದ್ ನೋಡಪ್ಪ ಆಮೇಲೆ ಅವ್ರರ ಆತ್ಮ ಅಚ್ಚೆಂದ. ಹೆಂಗ ಅಂತ ಹೇಳಿ ಏನಾದ್ರು ತಿಂಗ್ ಮಾಡ್ತಾ ಯೋಚನೆ ಮಾಡ್ತಾ ಇರ್ತಿ ನಾನು. ಹ್ಮ ಏ ಮೂಡನಂಬಿಕೆ ಅಲ್ರರಿ ಇದೆಲ್ಲಾ ನಿಜ ಆತಾವ ನಿಮ್ ಗೊತ್ತಿಲ್ಲ ನಾನು. ಎಷ್ಟೋ ಜನ. ನನಗೆ ಏನೋ ಹಾಗಿಬಿಟೈತಪ್ಪ ನನಗೆ ಏನ ಆಚೆ ಹಂಗ ಹೊಟೈತಿ ಹಿಂಗ ಹಿಂಗ ಅಂತಿರ್ತಾರೆ.
ನನಗೆ ನನಗೆ ಅನಿಸಿದ್ದ ಪ್ರಕಾರ. ಆ ಆತರ ಮಾಡತಿರುವ ಎಲ್ಲಾ ಎಲ್ಲಾ ತರಹದ ಮನುಷ್ಯರು ನಾಟ. ನಟಕವನ್ನು ಮಾಡ್ತಿರ್ತಾರೆ ಅನಸುತ್ತೆ ಏಕೆಂದ್ರೆ ನನಗೆ ಅನಿಸಿದ ನನ್ನ ಪ್ರಕಾರ ಅದ ಯಾವುದೇ ತರ ಆದರೆ ಇರುತ್ತದೆ ನಮ್ಮ ಸುತ್ತಮುತ್ತಲು. ಹಾ. ಯಾವ್ದಿ ಕೆಟ್ಟ ಕೆಟ್ಟ ಪರಿಣಾಮಗಳು ಕೆಟ್ಟ ದೃಷ್ಟಿಗಳು ಇರ್ತವೆ ಆದ್ರೆ. ಎಲ್ಲಾ ದೆವ್ವ ಮತ್ತೆ ಆತರ ಇರೋದು.
ಹೌದೌದು ನೀವು ಅದೆಲ್ಲ ಬಿಡಿ ದೇವ್ರನ್ನೇ ನಂಬಿ. ತೀರ ನೀವು.
ಹಾ ದೇವರನ್ನ ನಂಬುತ್ತಿವಿ.
ದೇವ್ರನ್ನ ಅಂತಾರೆ ಅಂದ್ರೆ ದೈವ ಸಂಬಂಧಿ ಏನಂತಾರೆ. ಏನು ಹುಚ್ಚುಚ್ಚು ಮಾತಾಡ್ತಾರಾರೆ ದೇವ್ರ ಇದ್ರೆ ದೆವ್ವ ಇರ್ತಾನಂತೆ ದೆವ್ವ ಇದ್ರೆ ದೇವ್ರ ಇರ್ತಾನಂತೆ.
ದೇವ್ ದೇವ್ ದೇವ ದೇವ್ರನ್ನ ಹೀಗೆ ನಂಬ್ತಿವಿ ಅಂತಂದ್ರೆ. ದೇವ್ರ ಅನ್ನೋದು ದೇವ್ರನ ಯದಕ್ ನಂಬುತ್ತಿವಿ ಅಂದ್ರೆ.
ದೇವ್ ನಂಬಬೇಕಂತ ನಾನು ಅಂತ ಇದ್ದೀನಿ ಅಂದ್ರ ಅಂದಿದ್ದ ಮಾತಲ್ಲ. ಸ್ವಲ್ಪ್ ಮಂದಿ ಅಂತರ್ತಾರಲ್ಲ ಅವ್ರ ಬುದ್ಧಿ ಇರೋದೆಲ್ಲ ಏನಿಲ್ಲ ಸ್ವಲ್ಪ್ ನಾಕ. ಮನದೆಲ್ಲೇ ಇದು ಹೆಚ್ಚ ಆಗ್ಬೇಕಂತ ಹೇಳಿ. ಏನು ಬೇಕಾದ್ ಮಾತಾಡ್ಬಿಡ್ತಾರೇ ತಪ್ಪ ತಪ್ಪು ಮಾತಾಡ್ಬಡ್ತ ಅವ್ರ ಮಾತು ವ್ಯಾಲ್ಯೂನೇರಲ್ಲ. ಅಂತ ಮಾತಾಡ್ಬಾರ್ದು ಸ್ವಲ್ಲ. ಸಪ್ಪು ತಿಂಕ್ ಮಾಡೋದಿಲ್ಲ ನ ಒಂದು ಸಕ ಮಾತಾಡಕ ಮುಂದೆ ಏನ್ ಬೇಕ್ರ ಅಂದ ಅವ್ರ ಬಗ್ಗೆ ಜಗ್ಗೆ. ತಿಂಗ ಮಾಡಿದ್ರ ಒಳಗಲಿಂದ ಸಿಟ್ ಬರ್ತ ಗೊತ್ತದ ಹಾ ಕೋಪ ಬರ್ತ.
ಅಂದ್ರೆ ಅವ್ರಗೇನು ನಮ್ಮ ನನ್ ನಮ್ಮ ಪ್ರಕಾರ ದೇವರು ಅದಕ್ಕೆ. ನಂಬಬೇಕಂದ್ರೆ ದೇವ್ರು ನಂಬೋದ್ರಿಂದ ನಮ್ಗ ಒಂದು ನಂಬಿಕೆ. ಹಾಕಿ ಆತ್ಮವಿಶ್ವಾಸ ನಮ್ಮಲ್ಲಿ ಒಂದು ಚಲೋ ಒಂದು ಏನೋ ಒಳ್ಳೆ ಮನೋಭಾವನೆ ಇರುತ್ತದೆ. ಅಂದ್ರೆ ನಮ್ಗೆ ಯಾವದೇ ಕೆಲ್ಸ ಮಾಡ್ಬೇಕಾದ್ರೆ ಒಳ್ಳೆ ನಂಬಿಕೆ ಬರ್ತದೆ.
ಹುಳವನ್ನು ಹಿಡಿದಿರೆ.
ಹ ಹಾ ನಾನು ಹುಳವನ್ನು ಹಿಡಿದು ಸಂಗ್ರಹಿಸಿದ್ದೇನೆ. ಅದನ್ನು ನಮ್ಮ ಸ ಈ ಕೀಟ ಇದು ಕೀಟಶಾಸ್ತ್ರದ. ಸ ಅಧ್ಯಾಪಕರಾದ ಅ ಮಲ್ಲಿಕಾರ್ಜುನ್ ಸರ್ ಅವರಿಗೆ ನಾವು ಸಲ್ಲಿಸಬೇಕು.
ಮತ್ತೆ ಮತ್ತೆ ಯಾವಾಗ ಇಡ್ಲ ಹೋಗಂ.
ನಾವು ಇನ್ನೇನು. ನಾಳೆ ಮುಂಜಾಳೆ ಅಥವಾ ನಾ ನಾಡ್ದ ಮುಂಜಾಳಿ ನಾಳೆ ಮುಂಜಳಿನೇ ನಾವ್ ನಾವೆಲ್ಲರೂ. ಕೂಡಿ ಆಹ ಹುಳಗಳನ್ನು ಹಿಡಿಯಲು ಹೋಗತ್ತೇವೆ ಹುಳುಗಳನ ಹಿಡಿಯಲೂ ಹೋದಾಗ ನಾನು ಮತ್ತೆ ನನ್ನ ಗೆಳೆಯನಾದಂತಹ ಯುನಸ್ ಅವರು ಹೋಗ್ತಾ
ಸರಿ ಥಿಂಕ್ ಮಾಡ ನಾಳೆ ನಂಗೆ ಬೇಸ ದಿನ ಯಾಕಂದ್ರೆ ನಾಳೆ ಅದಕ್ಕೆಂದ್ರೆ ನಾಳೆ ಇದು ಬುಧವಾರ ಅಲ್ಲ ನಾಳೆ ಎಗ್ ರೈಸ್ ತತ್ತಿರೈಸ ಇರ್ತದೆ ಅದಕ್ಕೆ ನಾಳೆ ಸ್ವಲ್ಪ ಕಷ್ಟಪಟ್ಟದು ಬೇಡ ಡೈರೆಕ್ಟ್ ನೈಟ್ ಹೋಗಿ. ಸಾಯಂಕಾಲ ಹೋಗಿ ಜಬ ಹೊಟ್ಟೆ ತುಂಬಾ ತತ್ತಿ ರೈಸನ್ನೂ ತಿಂದು ತ ಅನ್ನವನ್ನು ತಿಂದು ಹೊಟ್ಟೆ ತುಂಬಿಸ್ಕ ಶಿಸ್ತಾಗಿ ಕನ್ನಡ ಕೃಷಿ ಭಾಗದ ಇದು ಪರೀಕ್ಷೆ ಇದೆ
ಹಾ ಎನ್ ನಾಳೆ ರಾಷ್ಟ್ರೀಯ ಸೇವಾ ಸಂಸ್ಥೆ ಎಕ್ಸಾಮ್ ಇದೆ. ಪರೀಕ್ಷೆ ಇದೆತಾನೆ.
ಹಾ ರಾಷ್ಟ್ರೀಯ ಸೇವೆ ಸಾಧನೆ ಪರಿಕ್ಷೆ ಇದೇ ಅದರಲ್ಲಿ ಏನ ಕೆ ಮೇಡಮ್ ಅಂದರೆ ನಾವು ಎನ್ ಎಸ್ ಎಸ್ ಆ ಇದ ರಾಷ್ಟ್ರೀಯ ಸೇವೆ ಬೇರೆ. ಬೆಂಡಲ್ ಬಂಬ್ಲಿ ಅನ್ನೊ ಹಳ್ಳಿ ಊರಿಗೆ ಹೋಗಿದ್ದವ ಅಲ್ಲಿ ಏನೇನು. ಕ್ರಮಗಳು ಮಾಡಿದವಿ ಅದ್ರ ಬಗ್ಗೆ ಕೇಳ್ತಾರ ಅಂತೆ.
ಹಾ ಹಾ ಒಳ್ಳೆಯದು ನಮ್ಮ ಈ ವಸತಿ ನಿಲಯದ ಮೇಲೆ ಸೂರ್ಯನ ಶಕ್ತಿಯನ್ನು ಉಪಯೋಗಿಸಿ. ಕೊಂಡು ಬಿಸ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಆ
ಅದು ಕೆಟ್ಟಹೋಗಿದೆ
ಹಾ
ಅದನ್ನು ನನ್ ಅನ್ಸಮಟ್ಟಿಗೆ ಅದರ ಬದಲ ವಾಗಿ ಬೇರೆದನ್ನು ಹೊಸದ್ದು ತರಬೇಕಾಗಿದೆ ಕಾಲೇಜ್ ಇಯರ್ ಹೊಸತ್ ನಿಲಯದ ಶಿಕ್ಷಕರಾದರು ಬರೇ ರೊಕ್ಕಾ ತಿಂತಾರೆ ಕೆಲ್ಸ ಮಾಡ್ಸಲ್ಲ ಏನಿಲ್ಲಾ ನಂಗ ಅನಿಸಿದ ಮಟ್ಟಿಗೆ ಹ
ಲಂಚವನ್ನು ಪಡೆದುಕೊಂಡು ಯಾವುದೇ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ ಕೈಗೊಳ್ಳುತ್ತಿಲ್ಲ ಅಂತ ಅನಸುತ್ತೆ
ಅದ
ಸರಿ ಸರಿ ಸರಿ ಯುನೂಸ್ ಅವ್ರೇ ನಿಮ್ಮ ನಿಮ್ಮ ಒಳ್ಳೆಯ ಸಂದೇಶವನ್ನು ನಮಗೆ ನೀಡಿದ್ದಕ್ಕಾಗಿ ನಿಮಗೆ ತುಂಬೂ ಹೃದಯದ ಧನ್ಯವಾದಗಳು
ಅದ್ ನಿಮ್ಗೋಸ್ಕರತಾನೇ ಸ್ವೀಕರಿಸಿ ಧನ್ಯವಾದಗಳನ್ನೂ ಹಾ ಹಾ ಹಾ.
ನ್ಯೂಸ್